ಹಲೋ
ಹ್ಮ್ ಅದೇ ಸ್ಟೋರಿ ಕಂಪ್ಲೀಟ್ ಮಾಡ್ತೀನಿ ಕೇಳಿ ಆಮೇಲೆ ಅಂದೆ ನಾನು ಹುಡ್ಗೀರ್ಗ ನಿಮ್ಗೆ ಐಸ್ ಕ್ರೀಮ್ ಕೊಡ್ಸೋಕ್ಕೆೆಲ್ಲ ಇರುತ್ತೆ
ಜ್ಯೂಸ್ ಕುಡಿಯಕ್ ದುಡ್ಡಿ ಇರಲ್ಲ ಏನಂತಂದೆ ಅನದು ಹ್ಮ್ ನೋಡ ಹೌದು ಅಂತ
ಹ
ನಡ ಹೋಗ ನಿನ್ ಆ ಕಡೆ ಅಂತಾನ ಏನ ಅದ ನೋ ಏನಾರ ಮಾಡ್ಕೊಂಡ್ ಹೋಗೋ ಆ ಕಡೆ ಅಂತ ಆಯ್ತ ತಗೊಂಡೋ ಓದ್ ಆಯ್ತ ಹೋಗ್ ಆಕಡೆ
ಹ್ಮ
ಇಗ್ ತಾನೇ ಮೆಸ್ಸೇಜ್ ಅಕಕ್ಕತನ ಇ ತಾನೇ ಮೆಸೇಜ್ ಆಕತಾನ ಆಾಕಲ್ಲೋಡ್ ನನ್ ಮಗನಿಗ್ ತುರಾಕ ಐದ್ ದಿನ ಬಾರಿ ಕಡಿಸಸ ನನಗ ನನ್
ಬಾರಿ ಬಿಡೋಣ ನೀವುಇಬ್ರು
ಹ್ಮ್ ನಾನ್ ಬಾರಿ
ಹ್ಮ್
ನಾನಿಗ ಅನಕಿ ಐತ ಈಗ ನಲ್ವತ್ ರೂಪಾಯಿ ಆಯ ಮೊನ್ನೆ ನಲ್ವತ್ ರೂಪಾಯಿ ಆಯಕ್ಯನ ಆತಿ ಏನತ್ ಇಲಾ
ಹಾ ನಾಳಿಗ ಹ್ಮ್
ಆಯ್ತ ಅಂದಿನಿ ಈಗ ನಂದೊಂದ ನೂರು ರೂಪಾಯಿ ಬರ್ತಲ್ಲ ದ್ ಪ್ಯಾಕ್ ಅಂದ್ರ ಎಲ್ಲಾ ನನ್ಗೆ ಯಾಕ್ಂಗ ತಗೋ ಅಂತಾನ
ಹುಬ್ಬಳ್ಳಿ ನಾ
ಎಕ್
ಅವ್ರ ಕಾಲೇಜ್ ದಾಗ ಫಂಕ್ಷನ್ ಅಂತ
ನಿನ ಕರ್ದಾನ ನನಗ್ ಕರ್ದಿಲ್ಲ ನೋಡು ಒಂದೊಂದ್ ರೂಪಾಯಿ ಹಾಕ್ಸ ಲ್ಲ ಒಬ್ಬ ಒಂದೂ ರೂಪಾಯಿ ಹಾಕ್ಸಲ್ಲ ಕಟ್ಟಿ ನನ್ ಬರ್ತಪ್ಪ ಐತ್ರ
ಬರ್ತೆೇನ
ಹ್ಮ್ ಬರ್ತಿದ್ದೆ ಈಗನ್ ಸೂಟಿನ ಆತ್ ನಾಳೆಗ್ ಬರೋದ ಆಗಲ್ಲ ನಾಳೆಗ್ ಆಯ ಹ್ಮ ನಾಡ್ದ ಬರ್ತ್ನ
ಓದ್ಬೇಕಲ್ಲ ಎಕ್ಸಾಮ್ ಓದ್ಓದ್
ನ್ ತಗಾರಲ್ಲ ಯ್ ನಮ್ಗೇನ್ ಇಷ್ಟ ಇಲ್ಲ ಬರೋದು ಆಕ್ಚುಲಿ ಫೋನ್ ಹಚ್ಚ ನಮ್ಮ ಅಣ್ಣಾಕ್ತನ ಒಂದ್ ರೂಪಾಯಿ
ಅವ್ನಿಗೆ ಹಾಕು ಅಂತಾನ ಏ ನಡಿ ಅಡಾಕ ಪೋನ್ ಹಚ್ಕಿ ಅಂತೀನಿ ನಾನ ಪ್ಲೀಸ್ ಡೋಟ್ ಟೇಕ್ಸ್ ಅ ಹಾಕಿಂದ್ತನಿ
ಪ್ಲೀಸ್ ಬಾರಿ ವಾ ಹತಾಯ
ಹೆಂಗಾರಲ್ಲ ಹೆಂಗಾರಲ್ಲ ನಿ ಮನ್ಯಾಗ ನಿಮ್ ಮನ್ಯಾಗ ಹೆಂಗಾರ ಲ್ಲ ನಮಗ್ ಕೇಳ್ತರಲ್ಲ ರೊಕ್ಕ
ನೀವ್ ಹೆಂಗಿದ್ರೆ ತ್ತಾಯ ಏ ನಾನ್ ಎರಡ್ ನೂರ್ ರೂಪಾಯಿ ಕೊಟ್ಟಿ ಹಂಗ್ ನೋಡ್ರಿ ನಲ್ವತ್ ರೂಪಾಯಿ ಕೇಳಿ ಹಂಗ ನೋಡ್ರಿ ಇನ್ನ ಕೇಳ್ಬೇಕಾ ಅರವತ್ತು ರೂಪಾಯಿ
ನೀ ಹಾ ಕೊಟ್ಟಿದೆ ಎರಡ ನೂರ ರೂಪಾಯಿ
ಎರಡ್ನೂರು ರೂಪಾಯಿ ನಾ ಕೊಟ್ಟೀನ ಅತ್ತಗ ಹಾಕಿನಿ ಅದಕ್ಂತಪ್ಪ ಹೌ ಅದಕ್ಕೆ ಅದಕ್ಕೆ ಹಂಗ ಕೇಳುತ್ತಾನ ನಿನ್ನೆ ಜ್ಯೂಸ್ ಜ್ಯೂಸ್ ಕುಡಿದ ನೋಡಿ ದುಡ್ಡು ಹಾಕು ಅಂತ
ಇಂತವೆಲ್ಲ ಮಾಡತೀರ ನೀವು ಮತ್ ನನಗ ಒಂದ್ ರೂಪಾಯಿ ನಾ ಹಾಕಿಲ ಅಲ್ಲಲ್ಲೇ
ಅವಾ ವಾಪಸ್ಸರೇ ಕೊಡ್ತೇೆ ನೀನ್ ನನ್ಗ್ ಹಾಕಿದೆ ಒಂದ್ ಸತ್ತೇರ ಒಂದ್ ಸತ್ತರೆ ಹಾಕಿದೆ
ಎಲ್ ರೊಕ್ಕವನ ನಾ ನೌಕ್ರಿ ಮಾಡಕ ಇದ್ದೇನೆ
ಎರಡ್ ನೂರು ರೂಪಾಯಿ ಅಂದ್ರ ಹೆಂಗ್ ಗೊತ್ತಾ ನೀವ ಯ ಆಪ್ ಮಾಡ್ಕೊಂಡಿದಕ್ತ್ ಟೂ ಹಂಡ್ರೆಡ್ ಬರ್ಲ್ಲ ಒಬ್ಬಗ ಒಂದ ಹ್ರೆಡ್ ಬರತಾವ ನಾನ್ ಫೋನಗ ಮಾಡಿನ ಹಂಡ್ರೆಡ್ ರುಪೀಸ್ ನನ್ ಫೋನ್ಗ ಮಾಡನ ಹಂಡ್ರೆಡ್ ರುಪೀಸ್ಸ ಅಲ್ಲ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಎರ ಎರಡು ಟೂ ಹಂಡ್ರೆಡ್ ಆಯ್ತಲ್ಲ ಮತ್ತ ಇಲ್ಲೇ ಮತ್ತೇನ್ ಮಾಡ್ಬೇಕೇನೆ ಇನ್ ನಿಮಗ
ರೊಕ್ಕ.
ಫಸ್ ಡೇ ಒಂದು ರೂಪಾಯಿಆಕಿನ ಹನ್ನೊಂದು ರೂಪಾಯಿ ಬಂದವಾ
ಹ್ಮ್.
ಅಕೆ ಅಂಗಡಗಾ ಒಂದು ರೂಪಾಯಿ ಎರಡ್ ರೂಪಾಯಿಕ್ ಒಂದು.
ಹ್ಮ್
ಇವತ್ ಅಕಿನ್ ಇವತ್ ಆಕರು ಒಂದ್ ರೂಪಾಯಿ ಬರ್ತನ್ ಅಂದಕಿ.
ಹೆಚ್ಚಿಗನ್ ಬರ್ತದಲ್ ತಗೂ ಹಿಕಿದಕನ್.
ಒಂದು ರೂಪಿರ್ತದೆ ಎಕ್ಸ್ಟ್ರ ಮತ್ತ ಏನ್ ಇಲ್ಲಾ.
ಮತ್ತ ಹನ್ನೊಂದು ಒಂದು ರೂಪಾಯಿ ಆಕಿ ಹತ್ತ ರೂಪಾಯಿ ಏಷ್ಟರಾ ಪಾಸ್ಟಾನೇ ದಿನ.
ಹ್ಮ್ ಮತ್ತೇ ಹೊ.
ಹ್ಮ್... ಮತ್ತೆ.
ಏನೋ. ನೀ ಹೊರಗರ ಬಾರ ಯಾವ್ ತಾಯಿ ನಿಮ ಕಾಲಿ ಗಿಲ್ಲಿಗೆ ಬಿಳ್ಳನು ಕಾಲು ವೇಸ್ಟ್ ಮಾಡಬೇಡಿರಿ. ಹೇಳೋ.
ಅದ ಹತ್ತು ರೂಪಾಯಿ ಆಕ್ ತೋಗೂ.
ಹಲೋ.
ಕೆಲಸವದ್.
ಹೇಳ್. ಚಯವ್ ಹ್ಮ್ ಕೇಳೋ ಹೋಳ್ತಾ ಕೇಳೋ ಹೋಳ್ತ.
ಈಗ
ಹ್ಮ್ ಏನ್ ಅಂದಲ್ಲ.
ಅದ ಹತ್ತು ರೂಪಾಯಿ ಹಾಕ ಅಂದೆ.
ಯಾ ಹತ್ತ ರೂಪಾಯ ಅವು.
ನಿನ್ನ ಅಕೌಂಟ್ಲಿಂದ ಒಂದ್ ರೂಪಾಯನ ಹಾಕಲ್ಲ ನನಗ.
ನೀವ ಒಂದ್ ರೂಪಾಯಿರ ಹಾಕಿ ಶೆ ಒಂದ್ ರೂಪಾಯಿರ ಹಾಕಿದ್ದೆ.
ನಿ ಫೋನ್ ಪೇ ಆಗಿದಿಲ್ಲ ಅಂತ ಕನ್ಫರ್ಮ್ನ್ ಮಾಡ್ಕಿದನಿ.
ನಮಗ್ ಕನ್ಫರ್ಮ್ ಹಾಗ ಗ್ಯಾದ ಬಿಡೋ ನೀ ಏನ್ ಕನ್ಫರ್ಮ್ ಮಾಡ್ಕೊತಿದೀವ. ಬಾಳ ಇಂತ ಕೆಲ್ಸ ಎಲ್ಲ ಬಾಳ್ ಜನ ಮಾಡ್ತರಿ ಕನಸ..... ಎಷ್ಟ
ಕನ್ಫರ್ಮೇಶನ್ ಒಂದ್ ಐದ್ ರೂಪಾಯಿ ಹಾಕ್.
ಹ್ಮ್ ಬಂತ ನೋಡ..... ಹ್ಮ. ಫೋನ್ ಕಟ್ ಮಾಡದಾಗ್ ಹಾಕ್ನನಿ ತಗೋ ಒಂದ್ ರೂಪಾಯಿ...... ಅಯ. ನಾ ಹಿಂಗೆ ಮಾಡಕ್ ನೀ ಹೇಳದಚ್ಚು ನಾ ಮಾಡದಚ್ಚ ಗುರು ಗುರುವಿಗೆ. ತಾಕ್ಕ ಶಿಷ್ಯ.
ಒ ಇಲ್ಲ ನ್ ಮರ.
ಹ್ಮ್ ಹ್ಮ್ ಹ್ಮ್ ಹ್ಮ್....... ನನ್ ಹೆಸರ ಮಾಲೇ ತಿಂತನ್...... ಪವಿತ್ರ ಕೋ ಜ್ಜಯ ಅಂತನ್.
ಇಪ್ಪತ್ತು ರೂಪಾಯಿ ಆಗ್ಬೇಕ ಅಥವಾ ಟೀ. ಇವತ್ ಇಪ್ಪತ್ ರೂಪಾಯಿಾಕ್ ಔಟಿಂಗ್ ಔಟಿಂಗ್ ಪಾನಿ ಪುರಿ ತಿಂದ ಬರತೆನಿ ನಿನ್ನ ಹೆಸರ್ ಹೇಳಿ.
ನಾ...... ನನ್ನಸಿರ ಯಾಕ್ ಹೇಳಿತ್ತಲೆ. ನಿಂಗ ನಾಚಕ್ ಬರ್ತದ ಸಾವಿರ ರೂಪಾಯಿ ದುಡದ ಕೇಸಿಂದ. ಸಾವಿರೂಪಾಯಿ ದುಡ್ದ್ ಕೇಸಿಂದ ನಾನ್ ಬರ್ ಕೇಳ್ತ್ರಲ್ ನೀವು ನಾವ್ ಹಂಗ ಹಂಗ ನೋಡ್ರಿ ನಾವ್ ಕೇಳ್ಬೇಕು.
ಹ
ಒಟ್ಟ ಇದಿದ್ರಿ ಅಲ್ಲ ನೀವು ಒಟ್ಟ.
ಬಟ್ಟಿ ತೊಬಿಟ್ಟು.
ಮೂ. ಮೂವರ್.... ಮೂವರ್ ಮಂದಿನೇ ಊಟದ್ ಬಾಳ ಉಂಡ್ರ ಇರ್ತ ಅಂತ ಕರೆ ಅದು ಸುಳ್ಳಲ್ಲ.
ಬಟ್ಟಿ ತೋತ್ ನೀ
ನನವು ಎರಡು ಪ್ಯಾಂಟ್ ಟಾಪ್ ತಗೋ ಸೇಮ್ ಸೇಮ್. ತಗೊ ಒಂದು ಮುನ್ನೂರು ರೂಪಾಯ ಟಾಪ್ ತಗೋ ಯವ್ವ ನೀ ಯಾಕ ಅಂಗ್ ಮಾಡ್ತಿದಿ ಫೋನ್ ಪೇ ಮಾಡ್
ಹ ತಗಂತ್ ತಗ ಮತ್ ಮಸ್ತ್ ಟಾಪ್ ತಗೋತೀನಿ
ಎರ್ಡ್ ತಗೋ ಸೇಮ್ ಸೇಮ ಈ ಸೇತಿ ಈ ಸೇತಿ ಮೋರಂ ಬರಲ್ಲ ಹೆಮ್ ಸೇ ಹೋಗದ ಏ ಶ್ವೇತಾ ಕೇಳಕತ್ತಿದ್ಲ ಮೊಹರಂ ಗೆ ಬರ್ತೇರೆನಂತ ಬರಲ್ಲವಾ ಎಕ್ಸಾಮ ಅವಂದೇ ಶೈಿ ಬರ್ತನಂದ್ಲಾ ಸ್ನೇಹ ಬರ್ತನಂದಿದ್ಲ ಅಂತಂದ ಅದೇ ಹೋಗಮಂತ್ ಹೇಳಿದ್ಲಿ ಎಕ್ಸಾಮ್ ಅವ ನಾನು ಬರಲ್ಲ ಅಂದೆ ಅಂತಂದೆ ಏನ್ ಮಾಡ್ತಾಳೆನೋವ ಆಕಿ ಅಂದೆ ನೀ ಏನ್ ಮಾಡ್ತಾಳ ಅಂತ ಹೇಳಂತ
ಇನ್ ಏನ್ ಮಾಡಲ್ ಹೋಗಲ್ಲ
ಹ್ಮ್ ನಾವೇನು ಹೋಗಲ್ವ ಅಂತಂದೆ ಎಲ್ಲಿಗ್ ಹೋಗಲ್ಲವ ನಾವ್ ಅಂತಂದೆ ಬರಲ್ಲ ಬರ್ರಿ ಅಂದ್ರೆ ಬರಲ್ಲವ ಬರಲ್ಲವ ಅಂದೆ
ಅಂದ್ರ
ಹ್ಮ್ ಐ ಎಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಅಂದೆ ಮ ಸಾಯ ಅಲ್ಲ ಸಾಯಲ
ಯಾಕ ಇವಾರ್ ನಾಟ್ ಇಂಟ್ರೆಸ್ಟೆಡ್
ಐ ಡೋಂಟ್ ನೋ ಎಕ್ಸಾಮ್ಸ್ ಆರ್ ದೇರ್ನಾ ಸೋ ಐ ಎಮ್ ನಾಟ್ ಇಂಟ್ರೆಸ್ಟೆಡ್ ಇಫ್ ಎಕ್ಸಾಮ್ಸ್ ವಸಂಟ್ ದೇರ್ ಐ ವಿಲ್ ಕಮ್
ಬರ್ಲಾ ಮತ್ ನಿನ್
ಎಲ್ಲಿಗ್ ಬರ್ಲಿ ಗಾನಲ್ಕೊಂದ್ ನಮಸ್ಕಾರ
ಕಾಲ್ ಕಲ್ ನಮ್ಮೂರಿಗ್ ಬಾ
ನಿಮ್ ಊರಿಗ್ ಬಂದ ಏನ್ ಮಾಡ್ಲಿ ಇವ ನಾವು ಗಾನಲ್ ಕರ ಹೋದ್ರ ಉಸರಾಡ್ಬೋದು
ನಿಮೂರ ಅಲ್ಲೇ ಭೀಮಾವಾಯ ಆಕಿ ಭೀಮಾವಿ ಜೊತ್ ಜಗಳ ಆಡ್ಬಬೇಕಕ್ ನೋಡ ಅಷ್ಟೇ ಅಲ್ಬರ್ಕ ಜೊತಿ ಕೇಳವಲ್ತೆ ಕಟ್ ಕಟ್ಟ ಕಟ್ ಕಟ್ಟ ಕಟ್ಟು ಕೇಳಕತದ ಏನಯ್ತ ಅಕಿನ ಪಷ್ಟ್ ಅಲ್ಲ ಜೋಡೀಸರವ್ವ ತಾಯಿ ಅಲ್ಲ ಜೋಡಸ್ರಿ ನಿಮ್ಮ ನು ಪಸ್ಟ್
ನಿಮ್ ತಮ್ಮಗ್ ಮಾಡ್ರಿ ಡೆಂಟಿಸ್ಟ್
ಹ್ಮ್ ಯಾರಿಗೆ
ಬೇಳ ಆಯ್ತ್ ಯಾರ್ ಸ್ಟೇಟಸ್ ಹಾಕಿಲ್ಲ
ಯಾರದದ
ನಾನು ಅದೇ ನೋಡ್ಕೋತೀನಿ ಮೈ ಜಾನ್ ಅಂತ ಏನ ಇಟ್ಟಿದ್ರಲ್ಲಾ ಹ್ಮ್ ನಾನ್ ನೋಡನ ಇವು ಇಡೋ ಇಟ್ಟಿಲ್ಲ ನಾ ಇನ್ಸ್ಟಾದಾಗಿ ನೋಡಿ
ಯಾರಿಂಗ್ ನೆಪಿದಂಗಿಲ್ಲ ಮತ್ ನಾನೆ ಹಿಡ್ತಿದ್ದೆ ಪಸ್ಟ್ ಈಗ
ನನ್ ಪಾತಿ ತಂದೇನೆ ಮತ್ ಮತ್ ನಿನ್ನ ಮ ನಿನ್ನನೆ ಕೇಳಿನಲ್ಲ ಎಲ್ಲಾ ನಿಮ್ ಫ್ರೆಂಡ್ ಬರ್ತಡೆ ಅದೆಲ್ಲ ನಿನ್ ಫ್ರೆಂಡ್ ದು
ತಗೋಅವ್ನಿಗೆ ಮೊದ್ಲೆ ಆಗ್ಬಾರಲ್ಲ ಈಗ.
ಹ್ಮ್ ಯಾವ ಫ್ರೆಂಡ್ ಇಲ್ ಮನ ಯಾವ ಫ್ರೆಂಡ್ ಅಲ್ಲ.
ಅಿ
ನಾವೇ ಇಲ್ಲವಾ.
ಇವತ್ತ ಹಚ್ಚಿದ್ದಿ.
ಇಲ್ಲ ಇಲ್ಲ ಹಚ್ಚಿಲ್ಲ.
ಎಲ್ಲಾ ಹಚ್ಚಿರ್ತ್ ಎಲ್ಲಾ ಹಚ್ಚಿರ್ತ್ ಬಿಡ್ ನೀ.
ಇಲ್ಲೇವ ಹಚ್ಚಿಲ್ಲ ಅಂತ ಹೇಳೆ ಹಚ್ಚಿಲ್ಲ ಅಷ್ಟೇ ಅಚ್ಚ.
ಡೇಂಜರ್ ಡೇಂಜರ್ ನೀನು ಅವನ್ ಜತ್ಸಿ ಸೆರಿ ನೀನ್ ಹಂಗೆ ಆಗಿದೀ.
ಏನಲ್ಲ ಅಚ್ಚ ಇಲ್ಲ ನನ್ನ ಕರೆಗೂ ಅಚ್ಚಿಲ್ಲ.
ನೀಮಣ್ಣ ಮೆಲಣೇ
ಹ್ಮ್ ನನ್ನೋಡವ ಆಚರ ನಂಬಲ್ಲ. ತಾಯಿ ಅದೇ ನಿಂದ ಯಾವ್ದಾದ್ರೂ ಒಂದ ಪೋಟೋ ಕಳಸಿನಂದ್ರರು ನಂಬ್ತಿದ್ದಲ್ಲ.
ಈ ಹೊಟ್ಟೆಗೆ ಯಾರ್ ನಂಬರ್ನ ಯಾರ್ ನಂಬರ್ಂತ ಮಾಡಿ.
ಸುಮ್ಮ್ ರೊಕ್ಕ ಹೋಂಟವ ಈಗ ಸಾವಿರ ಸಾವಿರ ರೂಪಾಯಿ ಯಾಕ್ ನಂಬ್ತರವ ನೀವು. ಯಾರಗರ ಯಾಕ ಯಾರ್ ನಮ್ಮಳ್ ಕಾಲಗ ಕೊರಚ್ ಮತ್
ಆಯ್ತಲ್ಲಿ ಎಲ್ಲಾ ಜೀರೋ ಜೀರೋ ಅಂತ್ ಬರಕತ್ತವರ್ಲಿ ಎಲ್ಲರೂ ಬಂದವ್ ಬಂದವ್ ಅಂತ ಹೇಳ ಬಾರದ ಆಗಿತ್ ನಾ ಯಾರಿಗ್ ಬಂದಾವ ಅಂತ
ಚಂದ ಮಾಡಿದ ತಗ ನನಗ ಒಬ್ಬಕಿಗ್ ಹೇಳಿದ್ದೆ
ದೇವಮಂಗನ ಗೋತಾಆಗೆಯದ
ಹ್ಮ್ ನಕಿನ ನಾ ಬೇಕ ಬ್ಯಾಡ ಅತ್ತಾಳ ತಗೋ
ಹ್ಮ್ ಆಕೆ ಅಚ್ಚಾಳ ಮುಂಜಾನೆ ಹೆಚ್ಚಳವ ಇವತ್ತೇನ್ ಹ ಇವತ್ತಲ್ಲ ನಿನ್ನೆ ಬಂದಾವಲ್ಲ ನನಗ. ನನು ಮುಂಜೇನ ಹಚ್ಚಾಳ ರೊಕ್ಕ ಬಂದಾವುಲ್ಲೇನು ನಗ ನನಗೆ ರೊಕ್ಕ ಬಂದ. ಎದಕ ಕಚ್ಚಾಳ
ಹ್ಮ್
ಹು ಬಂದವ ಅಂತಂದ ಆಮೇಲ್ ಪವಿ ಗೆ ಬಂದವ ಏನಂತಂದಲ.
ಆಕಿಗ ಏನೋ ಒಂದ ನೂರ ನೂರ ಮೂವತ್ತು ರೂಪಾಯ ಬಂದಾವನ್ ತೋಪಾ.
ಹ್ಮ್
ಪಾಪ ಮಾತಾಡಬೇಕು ಪ ಕತ್ತ ಕತ್ತ ಮಾತ್ರಡ ಮಾತ.
ವರ್ಕ್ ಹಾರ್ಡ್.
ಹ್ಮ್ ಮತ್ತೆ ಹೇಳಿ.
ನಿಮ್ಮ ಪಪ್ಪ.
ನಮ್ ಪಪ್ಪಾಯ ಸ್ಲೀಪಿಂಗ್ ಇಲ್ಲೇ ಬ ಪಕ್ಕನೇ ಮಲ್ಕೊಂಡಿದಾರೆ.
ಇನ್ ಅ ಡ್ಯೂಟಿಗ್ ಹೋಗಿಲ್ಲ ಪಪ್ಪಾ.
ಇಲ್ಲಾ
ಹೋಗಲ್ಲ ಅಂತ
ಇದ ಎರಡ್ ದಿನ ಬಿಟ್ಟು ಹೋತನ ನಮ್ಮ್ ಪಪ್ಪಾ
ಹಂಗೆ ಸುಮ್ಮನೆ ಎರಡ್ ದಿನ ಎರಡ್ ದಿನ ಅಂತ್ರಿರೆನ
ಹ್ಮ್
ಇಡ್ಲಾ
ಹ್ಮ್ ಇಡವಾ ಇಡ